ಹಲೋ
ಹಾ ಹೇಳಿ.
ಏನ್ಮಾಡ್ತಾ ಇದ್ದೆ.
ಏನಿಲ್ಲ ಸುಮ್ನೆ ಕೂತಿದೆ.
ನಾಷ್ಟ.
ನಾಷ್ಟ ಆಗಿಲ್ಲ ನಿಮ್ದು.
ನಮ್ದ ಆಗಿತ್ತು ಯಾಕಿನ್ನ ಲೇಟ್ ಆಗಿಲ್ವ.
ಹ್ಮ್ ಮಾಡಿಲ್ಲ ಹಂಗೆ ಸುಮ್ಮನೆ.
ಹಾಸ್ಪಿಟಲ್ ಹೋಗಿದ್ರಾ.
ಇಲ್ಲ ಇವಾಗ ಹೋಗ್ಬೇಕು.
ಇನ್ನ ಇವಾಗ.
ಹ್ಮ್ ನಾನು ಎದ್ದಿರೋದೇ ಇವಾಗ ಅದಿಕ್ಕೆ.
ಹಾ.
ಇವಾಗ ಜಸ್ಟ್ ಎದ್ದಿದ್ದೀನ ಅಷ್ಟೆ ಅದಿಕ್ಕೆ ಇನ್ನೂ ನಾಷ್ಟ ಮಾಡಿಲ್ಲ.
ಅವಾಗ ಜಸ್ಟ್ ಎದ್ದರಲ್ಲ.
ಹ್ಮ್
ಅಷ್ಟೋತ್ತು ಮಲ್ಕೊತಿರ ನೀವು
ಹಾ.
ಅಷ್ಟೋತ್ತು
ನೈಟ್ ನಾವು ರಾತ್ರಿ ಮೂರ್ ಗಂಟೆ ಆಗಿದ್ ಮಲ್ಕೋ ಅಷ್ಟೊತ್ತಿಗೆ ಅದಕ್ಕೆ ಲೇಟ್ ಎದ್ದಿರೋದು.
ಎಷ್ಟ್ ಲೇಟ್.
ಮೂರ್ ಗಂಟೆ ಆಗಿತ್ತು.
ನಾವು ಮೂರುವರೆ ಮಲ್ಕೋಡಿರೋದು.
ನಾನ್ ಹಂಗೇನೆ ಇದೇ ಬೇಗ ಅಂತ. ಆಂಕೊಳ್ಳಿ ನಾನ್ ನಾರ್ಮಲ್ಹಾಗಿ ಮಲಗಿಕೊಂಡು ಎದೋಳದೆೇ ಒಂಬತ್ತುವರೆ ಹತ್ತು ಗಂಟೆ.
ಹಾಸ್ಟೆಲ್ ಅಲ್ಲಿ ಇದೀನಿ ಅಂದ್ರಲ.
ಇಲ್ಲ ಹಾಸ್ಟೆಲ್ಲ್ಲಾದ್ರು ಅಷ್ಟೇ ಮನೇಲಂತೂ ಇನ್ನುೂ ಲೇಟ್ಯಾಗಿ ಎದ್ದೇಳ್ತಿನಿ ನಾನು.
ಯಾರು ಏನು
ನಮ್ಮ ಅಪ್ಪ ಇನ್ನುೂ ಮಲ್ಕಳ್ಳಿ ಅನ್ನುತೆ.
ಹಾ
ಹ್ಮ್ ನಾವ್ ಒಬ್ಬಳೆ ಮಗಳು ಅದಿಕ್ಕೆ ಹೆಂಗ ಅಂತಾರೆ.
ನಮ್ಮ್ ಮನ್ಯಾಗ ಮಕ್ಕ ಎಷ್ಟು ಮಕ್ಕಳದು ಹೊಡೆದಿ ಎಬ್ಬಿಸಿ ಅಂತಾರೆ.
ನಾ ಹಂಗಲ್ಲ ಅಂದ್ರೆ ಹಾಸ್ಟೆಲ್ಂದ ಯಾವಾಗೋ ಒಂದ್ಸರಿ ಮೂರ್ ತಿಂಗಳ ಆಡ್ತ. ತಿಂಗಳಿಗೆ ಒಂದ್ಸರಿ ಮನೆಗ್ ಹೋಗ್ತಿವಲ್ಲಾ ಆ ಪ್ರೀತಿ ಜಾಸ್ತಿ ಇರುತ್ತೆ ಅವಾಗ ಅವ್ರಿಗೆ.
ಹ್ಮ್
ನಾನು ಹೋಗಿದ ತಕ್ಷಣನೇ ಮಲ್ಕೊ ಎಲ್ಲ ಆಗ ಒಂಥರಾ ಪ್ಯಾಂಪರಿಂಗ್ ಮಾಡ್ತಾರೆ ಊಟ ಅವರೇ ತನ್ಕ ಕೊಡ್ತಾರೆ ತಿಂದಿ ತಟ್ಟೆನ ಅವರೇ ಚೆಲ್ತಾರೆ. ಹೋಟೆಲಿಂದ ಊಟ ತಂದುಕೊಡ್ತಾರೆ ಒಂದ್ ಒಂದು ಸರಿ ಆಮೇಲೆ ಮಾರ್ನಿಂಗು ಹೋಗಿದ್ದ ದಿವಸ ನೈಟು ಸುಸ್ತಾಗಿರ್ತೀವಲ್ಲ ಮಲ್ಕೊಬಿಡ್ತೀವಿ. ಇನ್ ಮಾರ್ನಿಂಗ್ ನ ಎದಳದೆ ಒಂಬತ್ತವರೆ ಹತ್ ಗಂಟೆ ನಮ್ಮಮ್ಮ ಆಚೆ ಏನಾರು ಕೆಲಸ ಮಾಡ್ತಿದ್ರೆ ಬಂದು ಊಟ ಹಾಕೊಟ್ಟಿ ಕಾಫಿನ ಅಲ್ಲೇ ಬೆಡ್ಡಿಗೆ ತಂದಕೊಟ್ಟು ಟ್ಟೀ ಎಲ್ಲಾ ಮಾಡ್ತಾರೆ.
ನಮ್ಮ ಮನೆಲ್ಲಾ ಹಂಗಿಲ್ಲ ಬೇಕಿದ್ರ ಬಂದ ಕುಡಿ ಇಲ್ಲಾ ಬುಡು ನಿನಗ ಅಶುವು ಆದ್ರ ಉಣ್ಣು ಇಲ್ಲಾ ಬುಡು.
ನಮ್ಮನೆ ಹಂಗಿಲ್ಲ ನನಗ್ ಹಸ್ವಿಲ್ಲ ಅನು ಹಿಂಸೆ ಮಾಡಿ ತಿನ್ನುಸ್ತಾರೆ.
ನ ಫೋರ್ಸ್ ಗೀರ್ಸ್ ಏನಿಲ್ಲ ನಿನಗ ಹಾಸ್ವದಾಗ ಉಣ್ಣು ಇಲ್ಲಾ ಅಷ್ಟೇನ. ತಾಟ್ ಮಾತ್ ಹೆಚ್ಚ ಮಾಡಿ ಇಟ್ಟ ಅಂದ್ರ ಸುದ್ದಿ ಇರ್ಲ್ನಡಪ್ಪ ಬರ್ತೀನಿ ಅಂತಾರ.
ಹ್ಮ್ ನಾನ್ ಹಾಸ್ಟೆಲಲ್ಲಿ ಮಲ್ ಮಳ್ಕಳೋದಂದ್ರೆ ಡೈಲಿ ಮಲ್ಕತ್ತಿನ ಒಂದ್ ಹನ್ನೆರಡ್ ಗಂಟೆ ಒಂದ್ ಗಂಟೆಗೆಲ್ಲ. ಎದೋಳದು ಏಟ್ ತರ್ಟಿಗೆಲ್ಲ ಕ್ಲಾಸ್ ಇರುತ್ತಲ್ಲ ಎದೋಳ್ತೀನಿ.
ಹ್ಮ್
ನೆನ್ನೆ ನೈಟ್ ಲೇಟ್ ಆಯ್ತಲ್ಲಾ ಅದ್ ಕ್ಕೆ ಇವತ್ತು ಕ್ಲಾಸ್ ಇಲ್ಲ ಎಂತದ್ದು ಇಲ್ಲ ಹಂಗೆ ಮಲ್ಕೊಬಿಟ್ಟೆ. ಇನ್ ಮನೇಲಿ ಹಂಗಲ್ಲ ನಾನು. ನಾರ್ಮಲ್ ಆಗಿ ನೈನ್ ತರ್ಟಿ ಟೆನಿಗೆಲ್ಲ ಮಲ್ಕತೀನಿ ಮನೆಗೋದ್ರೆ. ಮಾರ್ನಿಂಗು ಒಂಬತ್ತು ಗಂಟೆ ಹತ್ತು ಗಂಟೆಗೆದೊಳ್ತೀನಿ.
ನಾವು ಮನೇ ಅಲ್ಲಿ ಇದ್ರೆ ಹನ್ನೆರಡು ಒಂದ್ ಗಂಟೆಗೆ ಮಲ್ಕೋತೀವಿ.
ಹಾ.
ಕರ್ ಕ್ಟಾಗಿ ಆರು ಗಂಟೆ ಆಗಿರ್ತಾ ಹೆಚ್ಚಿರ್ಕ್ಕೆ ಆಗಿಬಿಡ್ತಾ ಏನೋ ಗೊತ್ತಿಲ್ಲ ಮನ್ಯ . ಕರೆಕ್ಟ್ ಆರು ಗಂಟೆಗೆ ಹೆಚ್ಚರಾಗಿಬಿಡುತ್ತಾ.
ಹ್ಮ
ಹಾಸ್ಟೆಲಲ್ಲಿ ಒಂದೊಂದ್ಸರ ಮಲ್ಕೊಂಡೆ ಇರಲ್ಲ ಒಂದೊಂದ್ ದಿನ.
ಏಕೆ ಅಷ್ಟೊಂದ್ ಓದ್ತಾ ಇರ್ತೀರಾ.
ಯಪ್ಪ ಅಷ್ಟೊಂದು ಇವಾಗ ಓದ್ತಾ ಇಲ್ಲ ಅಷ್ಟೊಂದ ಅವಾಗ ಓದತಾ ಇದ್ಲಿಲ್ಲ ಬಟ್ ಇವಾಗ ಓದ್ತಾಯಿದಿವಿ ಯನೀ ಟೈಮ್ ಗೇಮ್ ಆಡ್ತೀವಿ.
ಯಾವದು?
ಫ್ರೆಫೈರ್.
ಹಾ ಅದಕ್ಕೆ ಮತ್ತೆ.
ಅಲ್ಲ ಅಲ್ಲ ನೀವ್ ಆಗ್ಲಾದ್ರೆ ಎಷ್ಟ ಹೊತ್ತ ಇದ್ದಿರ್ತರ ಆಮೇಲೆ ಆಡಿದಾರ ನಾವು.
ಹೂ ಹ್ಮ್ ಅದ ಹಂಗೆ ಒಬ್ರಿಗ್ ಅಭ್ಯಾಸ ನಾನ್ ಹಂಗಲ್ಲ ನಂಗ್ ಜಾಸ್ತಿ ನಿದ್ದೆ ಮಾಡ್ತ್ ತೀನಿ ನಾನ್ ಎಷ್ಟು ನಿದ್ದೆ ಮಾಡ್ತೀನಿ ಅಂದ್ರೆ ಫುಲ್ ಡೇ ಮಲ್ಕೊಂಡಿರ್ತೀನಿ ನೆನ್ನೆ ಫುಲ್ ಡೇ ಮಲಗಿದ್ದೀನಿ ಆದರೂ ನನಗೂ ನೈಟ್ ನಿದ್ದೆ ಬಂದಿಲ್ಲ ಫ್ರೆಂಡ್ಸ್ ಜೊತೆ ಎಲ್ಲಾ ಬರೀ ಮಾತಾಡ್ಕೊಂಡು ಕುಂ ತಿದ್ದೆ ಆಮೇಲೆ ಮೂರ್ ಗಂಟೆಗ್ ನಿದ್ದೆ ಬಂತು ಮಲ್ಕಾ ಬಿಟ್ಟೆ. ಹೊಟ್ಟೆ ಬೇರೆ ಹಸಿತಿತ್ತು.
ಕಾಯಿ ತೋಳಿಲ್ವ.
ಹ್ಮ್ ಆ
ನ ನೈ ಕುಟ ಮಾಡಿಲ್ಲ ಬಂದ
ಇಲ್ಲ ಇಲ್ಲಾ ಹಾಡ್ಲಿಲ್ಲ
ಇಲ್ಲಾ ಮಾಡ್ಲಿಲ್ಲಾ ಯಾಕ ಅವಾಗ ತಿನ್ಬೇಕು ಕು ಅಂತ ಅನ್ಸರಲಿಲ್ಲ ನಾ ಪಿಜ್ಜಾ ಆರ್ಡ್ರರ್ ಮಾಡಿದ್ವಿ ತಿಂದಿದ್ವಿ ಸಂಜೆ ಒಂದ್ ನಾಲಕ್ಕ್ ಗಂಟೆ ಐದ್ ಗಂಟೆಲಿ ಪಿಜ್ಜಾ ತಿಂದಿದ್ವಿ ಮತ್ತೆ ಇನ್ನು ಏನೋ ಒಂದ ತಿಂದೆ ನಾನು ಪಿಜಾ ತಿಂದೆ ಇನ್ನೊಂದ ಏನೋ ತಿಂದೆ ಅದಕ್ಕೆ ನಂಗೆ ಹೊಟ್ಟೆ ಹಸುವಾಗಿರ್ಲಿಲ್ಲ.
ಹ್ಮ್.
ಆಮೇಲೆ ಇವಾಗ ಮತ್ತೆ ನೈಟು ನೆನ್ನೆ ಜಾಸ್ತಿ ಹೊಟ್ಟೆ ಹಸುವಾಕ್ತಿತ್ತು ಮಲ್ಕೊಂಡ್ವಿ ಆಮೆ
ಅಲಾ ನಿನ್ನೆ ಅಷ್ಟ ಚಂದಾಗಿ ಹೇಳೇತಿ ಫೋನ್ ನೋಡ್ಬ್ಯಾಡ್ರಿ ಮಲ್ಕೋರ್ರಿ ಅಂತ
ಹ ಹ ಹ
ಅಂದ್ರು ಮೂರ್ ಗಂಟೆ ತನ ಇದ್ದೀವಲ.
ಏನ್ ಮಾಡೋದು ನೆನ್ನೆ ಫುಲ್ ಡೇ ಮಲ್ಗಿದ್ದೀನಿ ನಂಗೆ ನೆನ್ನೆ ನೈಟ್ ನಿದ್ದೆ ಬಂದಿಲ್ಲ ಆಮೇಲೆ. ಫೋನ್ ನೋಡೋಣ ಅಂದ್ರು ನಾನ್ ಅಷ್ಟಾಗ್ ಫೋನ್ ನೋಡಲ್ಲ ಆ ಲೇಟ್ ನೈಟ್. ಅತ್ತಗೆ ಏನಂತ ಫೋನಿ ಏನ್ ನೋಡೋದ ನೋಡು ರೀಲ್ಸ್ ನೋಡ್ಬೇಕ ಅಷ್ಟೇ ಇನ್ನೇನ್ ಯಾರ್ ಜೊತೆ ಏನ್ ಕಾಲಲ್ಲ ಮಾತಾಡ್ಬೇಕು ಎಂತದ್ದು ಇಲ್ಲಾ ಫ್ರೆಂಡ್ಸ್ ಜೊತೆ ಮಾತ ಆ ಕಡೆ ನನ್ನ ಫ್ರೆಂಡ್ ರೂಮ್ಗೊಗಿದ್ದೆ ಅವಳ ಜೊತೆ ಒಂದ ಹನ್ನೆರಡ ಗಂಟೆ ಒಂದ ಗಂಟೆ ಗಂಟ ಅವಳ ರೂಮಲ್ಲಿ ಮಾತ್ ಮಾತಾಡದ್ವಿ ಹಹ ಎರಡ ಗಂಟೆ ಗಂಟ ಮಾತಾಡದ್ವಿ. ಆಮೇಲ ಅವಳ್ನು ನಮ್ಮ್ ರೂಮ್ಗೆ ಕರ್ಕೋ ಬಂದು ಮೂರ್ ಜನನು ಮಲಗಿದ್ವಿ. ಮಾತಾಡ್ಕೊ ಮಾತಾಡ್ಕೊಂಡ್ ಅವ್ರ ಇವತ್ ಬೆಳಿಗ್ಗೆ ಎದ್ದ ಕಾಲೇಜ್ಗೆ ಹೋಗವ್ರ ಆಕ್ಚುಲಿ ನಾನ್ ಹೋಗಿಲ್ಲ ಅಷ್ಟೇ.
ಎದ್ದೇ ಇಲ್ಲ ಅವ್ರು ಅವರೆಬಸು ಇಲ್ಲ ನಂಗ್ ನೈಟ್ ನೆನ್ನೆನೇ ಹುಷಾರ್ ಇರ್ಲಿಲ್ಲಲ್ಲಾ ಇವತ್ತ ಎಬ್ಸಿಲ್ಲ ನಂಗೆ ಹಗೆ ಹೋಗ್ಬಿಟ್ಟ ಟ್ಟವ್ರೆ ನನಗ ಈಗ ಮತ್ತೆ ಹಂಗೆ ಆಗ್ತೈತೆ ಅದಕ್ಕೆ ನಾನು ಮಲ್ಕೊಂಡೇ ಇದ್ದೆ. ಎದ್ ನೋಡದ್ರ ಹನ್ನೊಂದ್ ಗಂಟ.
ಹೌದಾ ಎ ನಮ್ಮ್ ಹುಡ್ಗರಂತವ ನೀವು ನಾನ ಮೆಸೇಜ್ ಮಾಡಿದ್ನಲ್ಲ ನಿಮ್ಗ ನೈಟು
ಹಾ
ಮೆಸೇಜ ಮಾಡಿದ್ಮೇಲೆ ಕ್ರಿಕೆಟ್ ಆಡ್ಲಿಕ್ಕ್ ಹೋದ್ವಿ.
ನಿನ್ನೆ ನೈಟಾ
ಹಾ ನೈಟ್.
ಹಾ.
ಇಲ್ಲೇ ಅಂದ್ರ ನಮ್ಮ್ ಹಾಸ್ಟೆಲ್ಮುಂದಗಡೆ.
ಹಾ.
ಒಂದೂವರೆ ಗಂಟೆ ಆಡಿದ್ದೀವಿ.
ಹಾ.
ಆಮೇಲೆ ಒಂದ್ ಸ್ವಲ್ಪ ಗೇಮ್ ಫ್ರೀ ಫೈರ್ ನಮ್ದು ಮಾಮೂಲಿ.
ಹ್ಮ್ ಕ್ಲಾಸ್ ಇಲ್ವಾ ಈಗ
ಇವಾಗ್ ಕ್ಲಾಸಿಲ್ಲ ಅಡ್ಮಿಷನ್ ನಡಿತಾ ಇದೆ ಇನ್ನು.
ಮತ್ತೆ ನೀವ ಯಾಕ ಹಾಸ್ಟೆಲ್ ಅಲ್ಲಿ ಇರೋದು ಮನೆಗ್ ಹೋಗ್ಬೋದಲ್ಲಾ.
ಮನೆ ಗೆ ಯಾಕ ಸುಮ್ಮನೆ ಬ ಎಕ್ಸಾಮ್ ಇದೆಯಲ್ಲಾ ನಂದು ಪೀಸೆ.
ಹಾ ಹಾ ಹಾ ಅದಿಕ್ಕೆ ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀರಾ.
ಹಾ
ಹ ಏ ಅದಕ್ಕೆಲ್ಲ ಏನ್ ಓದ್ಬೇಕು.
ಅಂದ್ರೆ ಸಾಮ ಇದು ಬುಕ್ ಬರುತ್ತಲ್ಲಾ ನಿಮ್ಗು ಮಂತ್ಲಿ ಮಂತ್ಲಿ ಹಾಸ್ಟೆಲ್ ಗೆ.
ಇಲ್ಲಾ ಯಾವ ಬುಕ್ ಬರಲ್ಲ ನಮ್ಗೆ.
ಹಾಸ್ಟೆಲ್ ನಲ್ಲಿ ಬರ್ಬೇಕ ಪ್ಪಾ
ಇಲ್ಲ ನಮ್ದ್ ಆತರ ಏನಿಲ್ಲಾ ನಮ್ಗ ಇಷ್ಟ ಬಂದ ನಾವೇ ಹೋಗ್ ತಗೊಂಡೋಗಿ ಓದ್ಬೇಕ ಅಷ್ಟೆ. ಅಷ್ಟೇ ನಮ್ದು.
ನಮ್ಮ ಹಾಸ್ಟೆಲ್ ಅಲ್ಲಿ ಮಂತ್ಲಿ ಮಂತ್ಲಿ ಸ್ಪರ್ಧಾ ವಿಜೇತ ಅಂತ ಬರುತ್ತೆ ಒಂದ್ ಬುಕು
ಹಾ
ಅದ್ರಲ್ಲಿ ಈ ರೀಸೆಂಟ್ ಆಗಿ ಒಂದ ತಿಂಗಳೊಳಗೆ ಏನಾಗಿರುತ್ತೆ ಏನಿಲ್ಲಾ.
ಹುಂ ಕರೆಂಟ್ ಅಫೇರ್ನ್ಸ್ ಅದ್ದೂ ಓದ್ಬೇಕಂತಲ್ಲಾ.
ಹಾ ಕರೆಂಟ್ ಆಫರ್ಸ್
ಹುಂ ನಮ್ಮ ಮಾಮಂಗ ಅಂತಿತ್ತು. ಆಹ ಹಿಂದೆ ಒಂದ ಎರಡ ಮೂರ ವರ್ಷದ್ದಲ್ಲ ಚೆನ್ನಾಗಿ ಓದ್ಕೋಬೇಕು. ನೀನೇನ ಓದ್ಬೇಡಾ ಜಸ್ಟ್ ಯೂಟ್ಯೂಬ್ ವಿಡಿಯೋಸ ನೋಡ್ಕೊಂಡ ಹೋಗು ಸಾಕು ಅಂತ ಅಂತು ನಾನು ಸರಿ ಆಯ್ತು ಅಂತಾ ಅಂದಿದ್ದೀನ ಏನು ಓದಿಲ್ಲಾ. ಎಕ್ಸಾಮ್ ಏನೊ ಆಗಸ್ಟ್ ಸೆಕೆಂಡ್ ಗೆ ಅಂತ ಅಂತಿತ್ತು ನಮ್ಮ ಮಾಮ ಹೌದಾ.
ಹಾ ಆಗಸ್ಟ್ ಸೆಕೆಂಡ್
ಆಗಸ್ಟ್ ಸೆಕೆಂಡ್ ಗೆನೆಯಾ
ಹಾ ಅವಾಗೀಯಾ
ಓ ಹೋ ಹಂಗ ನಾವ್ ಒಂದಚೂರ್ ಏನಾದ್ರು ಓದ್ಬೇಕ ಬರೆಯೋಕ್ಕೆ
ಹುಂ
ಏನೂ ಗೊತ್ತಿಲ್ಲದನೆ ನಂಗೆ ಏನೂ ಗೊತ್ತಿಲ್ಲಾ ಆರ್ಟ್ಸ್, ಕಾಮರ್ಸ್, ಆರ್ಟ್ಸ್ ಅಲ್ಲಿ ಏನ್ ಸಬ್ಜೆಕ್ಟ್ ಐತೆ ಏನ ಹಿಷ್ಟ್ರಿನ ಏನೇನು ಗೊತ್ತಿಲ್ಲಾ
ಎಂತಲ್ಲಿ ಸೋಷಿಯಲ್ ಸ್ಟಡಿ ಮಾಡಿದ್ರಲ್ಲಾ
ಟೆನತ್ತಲ್ಲಿ ಓದಿರೋದು ಇನ್ನಾ ನೆನಪ ಇರುತ್ತಾ. ಇವಾಗ ತಲೆಲೆಲ್ಲಾ ನಮಗೆ ತಲೆಗ ಹಿಂಗ ಎಲ್ಲಾ ಈಗ ಬರೀ ಸೈನ್ಸೇ ತುಂಬೆ ಐತಿ ಈಗ ಸೋಶಿಯಲ್. ನನ್ನಗ ಆಕ್ಚುಲಿ ಅರ್ಥನೂ ಆಗಲ್ಲಾ ಗೊತ್ತಾ ನನ್ ಮನೇಲಿ ನೂ ಕನ್ನಡನು ಅಷ್ಟಾಗಿ ಅರ್ಥ ಆಗಲ್ಲಾ ಈಗ. ಅವಾಗೆಲ್ಲಾ ನಾನು ಟೆಂತ ಗಂಟಾ ಕನ್ನಡ ಮೀಡಿಯಂ ಅಲ್ಲಲ್ಲಿ ಓದಿದ್ದು ಬಸ್ತಿಲಾ ಇವಾಗ ನನಗ್ ಇಂಗ್ಲೀಷ ಅಲ್ಲಿ ಓದಿ ಓದಿ ನಂಗ ಕನ್ನಡಾ ಬರೆಯಕೂ ಬರ್ತಿಲ್ಲಾ ಓದಕೂ ಬರ್ತಿಲ್ಲಾ ಈಗ ತೊದ್ಲಸ್ತೀನಿ ನಮ್ಮಪ್ಪ ಹೇಳ್ಕೊಡತ ನನಗೆ ಎಕ್ಸ್ ಪ್ಲೇನ್ ಮಾಡುತ್ತೆ ಕನ್ನಡದಲ್ಲಿ ಏನಾದರು ಇದ್ರೆ. ಮನೇಲ್ಲಿ ಇದಿದ್ದೀರ ಅವ್ರೇ ಹೇಳ್ಕೊಡ್ತಿದ್ರು ಹಿಂಗ ಹಿಂಗ್ ಓದು ಅಂತ ಓದೊದೆಲ್ಲಾ ಹೇಳಿ ಅಬ್ ಇದು ಪ್ರಾಕ್ಟೀಸ್ ಮಾಡಿಸ್ತಿದ್ರು ಈಗ ನನಗ ಇಲ್ಲಿ ಯಾರು ಏನು ಹೇಳಿ ಕೊಡೋದಿಲ್ಲ ಆಕ್ಚುರಿ ನನ್ಗೆ ಇಲ್ಲಿ ಬೆಂಗಳೂರ ಎಕ್ಸಾಮ್ ಸೆಂಟರ್ ಹಾಕಿದೀನಿ ನನಗ ಇಲಿ ಕರ್ಕೊಂಡ ಹೋಗಾರ ಯಾರು ಅನ್ನೋದು ಗೊತ್ತಿಲ್ಲ.
ನಾವು ಬೆಂಗಳೂರು ಎಕ್ಸಾಮ ಸೆಂಟರು.
ಹೌದಾ
ಹಾ
ಏಕೆ ನಿಮ್ಮ ಕಡೆ ಯಾವ್ದೋ ಎಕ್ಸಾಮ ಸೆಂಟರ್ ಕೊಡಲ್ವಾ.
ಕೋಟ್ಟಾರ ಗುಲ್ಬರ್ಗ, ಬೆಂಗಳೂರು.
ಓ ಹಂಗಿರುತ್ತಾ.
ಹಾ ಅಲ್ಲಿ ಅಲ್ಲಿ ಕೊಡಲ್ಲಾ.
ಓ ನಾನ ಅಂದೇ ಅವರು ಯಾವ್ಯಾವ್ ಡಿಸ್ಟ್ರಿಕ ಅಲ್ಲಿ ಇರ್ತಾರ ಆ ಡಿಸ್ಟ್ರಿಕ್. ಕಲ್ಲೆ ಹಾಕೋಬೋದೇನೋ ಅಂತ ಅನ್ಕೊಂಡಿದ್ದೆ. ನಮ್ಮ ಮಾವ ಮತ್ತ ನನಿಗ್ ಕೇಳ್ತೈತೆ. ನಾನ ನಿಂಗ ಹಾಸನ ಸಿಟಿನೇ ಹಾಕ್ಲಾ ಅಂತ ನಾನೇ ಬೆಂಗಳೂರಿಂದ ಹಾಸನ ಹೆಂಗ ಹೋಗಕ ಆಗುತ್ತೆ. ಬೇಕ್ ಇವರೇ ಹಾಕಿ ಅಂತ ಹಾಕಿಸಸ್ಕೊಂಡೆ ನಾನು.
ಏಳೇನೇ ಎಂಟು ಇರುತ್ತೆ ಅಲ್ವಾ ಅಲ್ಲಿ.
ಹೌದಾ ಹಾ
ಹಾ
ಹು ಹು ಹಂಗ ಹಾಲ್ ಟಿಕೆಟ ಗೊತ್ತ. ಗೊತ್ತಾಗುತ್ತಲ್ಲ ನಾವ ಯಾವ ಕಾಲೇಜು ನಮ್ದು. ಯಾವ ಸೀಟು ಅಂತ ಏನೇನೋ ಗೊತ್ತಾಗುತ್ತೆ ತಾನೆ ಹಾಲ್ ಟಿಕೆಟ್ ಅಲ್ಲಿ.
ಹಾ ಗೊತ್ತಾಗುತ್ತೆ ಇದು ನಂದು ಫಸ್ಟ್ನೇ ಎಕ್ಸಾಮು.
ಹೌದಾ ನಾನ ಅಲ್ಲಿ ಲೈಫಲ್ ಬರೀತೀರ ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ ಸಿ ಇ ಟಿ ನೀಟ್ ಆದ್ಮೇಲೆ. ಹಿಸ್
ನೀವು ಅದಾದ್ರು ಬರ್ದಿದಿರಾ ಸೀಟಿ ನೀಟ್ಟು.
ಸೀಇಟಿ ನೀಟಲ್ಲಿ. ಹೆಂಗ ಹೋಗಿದ್ದೀವಿ ಅಂದ್ರೆ ನಮ್ಮ ಕೈಯಲ್ಲಿ ಒಂದ ಏನ್ ದಾರ ಇರಂಗಿಲ್ಲ. ಕಿವಿ ಓಲೆ ಮೂಗ್ ಬಟ್ಟು ಎಲ್ಲಾ ಬಿಚ್ಚಿಟ್ಟೋಗಿದ್ದೀವಿ ತಲೆಲಿ ಒಂದು ಕ್ಲಿಪ್ ಇರಂಗಿಲ್ಲಾ. ಅವಾಗ. ಗ ಅಂದ್ರೆ ನನ್ ನಾನ ಎರಡುನು ನಮ್ಮ್ ಹಾಸನಲ್ಲೇ ಬರ್ದಿದ್ದು ನಮ್ಮ ಅಪ್ಪಾ ಕರ್ಕೊಂಡ್ ಹೋಗ. ತಿದ್ರಾಗ ನನ್ಗೆ ನನ್ಗ ಏನು ಇರ್ಲಿಲ್ಲ ಎಲ್ಲಾ ಅಪ್ಲಿಕೇಶನ್ ಎಲ್ಲಾ ನಮ್ಮ ಅಪ್ಪನೇ ಹಾಗ್ತಿದ್ರು. ನಮ್ಮ ಅಪ್ಪನೇ ಕಾಲೇಜ್ ಎಲ್ಲಾ ಸೆಟ್ ಮಾಡಿದೆಲ್ಲಾ ನಮ್ಮ ಪ್ಪಾ ಜಸ್ಟ್ ನಾನ್ ಹೋಗಿ ಎಕ್ಸಾಮ್ ಬರಯೋದು ಓದಷ್ಟೇ ನನ್ ಕೆಲ್ಸ ಎಲ್ಲಾ ನಮ್ಮ ಅಪ್ಪನೇ ಮಾಡೋದು. ಇವಾಗ್ಲೂ ಅಷ್ಟೇನೆ. ಅಂದ್ರೆ ಇದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ನಾನೇ ಸಪ್ರೇಟ್ ಆಗಿ ಹೋಗಿ ಒಂದು. ಕಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದೀನಿ ಅನ್ನದ. ನಂಗೆ ಒಂಥರಾ ನರ್ವಸ್ ಆಗ್ತೈತೆ ಅದೇ ನನ್ ಡ್ರೀಮ್ ಜಾಬ್ ಅಲ್ಲಾ ಏನಲ್ಲಾ ಆರು ಏನೋ ಒಂತರಾ ನರ್ವಸ್ ನಂಗೆ. ಹು
ನೀವೆಲ್ಲಾ ನಮ್ಗೆ ಎಲ್ಲಾ ಇದು ಆಕ್ತಿರಿ.
ಅಪ್ಲಿಕೇಶನು ನಾನ್ ಹಾಕಿಲ್ಲಾ ನಮ್ಮ ಮಾಮನೆ ಹಾಕೊಟ್ರು. ಡಾಕ್ಯುಮೆಂಟ್ ಕಳ್ಸಕೊಟ್ಟಿದ್ದೆ ನನ್ನತ್ರ ಲ್ಯಾಪ್ಟಾಪ್ ಐತೆ ಬಟ್ ನನ್ಗೆ ಯಾವ ವೆಬ್ಸೈಟ್ ಅಲ್ಲಿ ಹಾಕ್ಬೇಕ. ಕಿರದೆ ಗೊತ್ತಿಲ್ಲಾ ಆಕ್ಚುಲಿ ಅವರ ಹೇಳಿದ್ರು ವೆಬ್ಸೈಟ್ ಎಲ್ಲಾಕ್ ನಾನ ಹಕ್ತೀನಿ ನನ್ನದು. ಸ್ಕಾಲರ್ಶಿಪ್ ಎಲ್ಲಾ ನಾನೇ ಹಾಕೋತೀನ ನನ್ ಲ್ಯಾಪ್ಟಟಾಪ್ ಅಲ್ಲಿ.
ಹಾ
ಬಟ್ ನನಗಿದ್ ಗೊತ್ತಾಗಿರ್ಲಿಲ್ಲ ಇದ ಫಸ್ಟ್ ಟೈಮ್ ಅಲ್ಲಾ ನಾನ್ ಏನಾದರು ಮಿಸ್ಟೇಕ್ ಮಾಡ್ ಹೊಗಬಿಟ್ರೆ ಅಂದಬಿಟ್ಟು ನಮ್ಮ ಮಾಮನಕೈಲೇ ಹಾಕಿಸಸ್ಕೊಂಡೆ ಆಮೇಲೆಮೇಲೆ ಇನ್ನಲ್ಲಾ ನಾನೇ ಹಾಕೊಂತೀನಿ. ಅವೇ ನಮ್ಮ ಮಾಮನೇ ಹಾಕ್ ಕೊಟ್ರು ಎಲ್ಲಾನೂ ಹಾಕಿ ಲಾಸ್ಟಿಗೊಂದು ಕಾಪಿ ಕಳ್ಸಕೊಟ್ರು ನಂಗೆ.
ನಮ್ಮ ಇಡೀ ಹಾಸ್ಟೆಲ್ ಇರದೇ ಒಂದ ಲ್ಯಾಪ್ಟಟಾಪ್.
ಆ
ಹಾಸ್ಟೆಲ್ಲ ಇರದೆ ಒಂದೇ ಲ್ಯಾಪ್ಟಾಪ್ ಅವ್ನ.
ಎಕ್ ನೀವುಗಳೆಲ್ಲಾ ಸಪ್ರೇಟ್ ಯೂಸ್ ಮಾಡಲ್ಲ
ಅದ್ ನಮಗ್ ಸಂಬಂಧೆ ಪಡಲ್ಲ ಲ್ಯಾಪ್ಟಾಪ್ ಇಂಜಿನಿಯರ್ಸ್ಗೆ
ಅಲ್ಲ ಮುಂದೆ ನಿಮಗ್ ಲ್ಯಾಪ್ಟಾಪ್ ಯೂಸ್ ಆಗುತ್ತಲ್ಲಾ
ಕೊಡ್ಬೇಕ ಹೀ ರಾಯಗರ ವ
ಓ ಹಂಗೆ ನಮ್ಮತ್ರ ಹಿಂಗಲ್ಲಾ ನಾವು ನಮ್ಮ ಹತ್ರ ಎಲ್ಲತ್ರನು ಒಂದೊಂದ್ ಇರುತ್ತ ನನ್ನ ಅತ್ರ ಲ್ಯಾಪ್ಟಾಪ್ ಟ್ಯಾಬ್ ಫೋನು ಮೂರು ಐತೆ
ಹ್ಮ್
ಹ್ಮ್
ಅಲ್ಲಿಲ್ಲ ಅಸ್ಲಲ್ಲೇ ಒಂದೇ ಇರೋದು ಅದು
ಹ್ಮ್ ಆ ಇನ್ನೊಂದ್ಸರಿ ಕಾಲ್ ಮಾಡಿ
ಹಾ ಸರಿ
ಹ್ಮ್
ಇಲ್ಲೇ